ಅ ಬಷೇ ಅವರೆ.
ಹಲೋ ಯನಸ್ ಅವ್ರೇ ಏನ ಮಾಡ್ತಾ ಇದೀರಾ.
ಏನುೂ ಇಲ್ಲ ಜಸ್ಟ್ ಭೋಜನ ಮಾಡಿ ತಿಂಡಿ ಮಾಡಿ. ಕುಂತುಕೊಂಡಿದ್ದೇನೆ ನೀವು ಏನು ಮಾಡ್ತಿದ್ದ ಇರೆ.
ನಾವು ನಾವು ಕೂಡ ಇವಾಗ ಭೋಜನ ಮುಗಿಸಿಕೊಂಡು ಬಂದು. ಹಮದು.
ನಿಮ್ಮ ಭೋಜನ ಸರಿಯವಾಗಿಾಗಿ ಹೊಟ್ಟೆ ತುಂಬಾಗಿ ಆಗಿದೆ ಯ ಇಲ್ಲ ಅರ್ಧ ಹೊಟ್ಟೆ. ತಿಂದು ಬಂದಿದ್ದಾರೆ.
ನಮ್ಮ ಭೋಜನವು ಹೊಟ್ಟೆ ತುಂಬಾ ಮಾಡಿಕೊಂಡು ಬಂದಿದೆ. ಒಳ್ಳೆ ಭೋಜನ ಒಳ್ಳೆ ತರಹದ ಪ. ಆಹಾರವಿತ್ತು ಒಳ್ಳೆ ತರಹದ ಪೌಷ್ಟಿಕಾಂಶ ಹೊಂದಿಗೆ ಹೊೊಂಡಿರುವಂತಹ ಆಹಾರ. ಮತ್ತೆ ಸಿಹಿ ಪತ್ತ ಸಿಹಿ ತಿಂಡಿ. ಅನ್ನ ಸಾಂಬಾರು ರೊಟ್ಟಿ ಪಲ್ಲಿ. ಇಲ್ಲಿಯ ಎಲ್ಲಾ ತರಹದ ತಿಂಡಿ ತಿನಿಸುಗಳುತ್ತು ಒಳ್ಳೆಯ. ರುಚಿಕರವಾದ ತಿನಿಸು ಇತ್ತು ನಿಮ್ಮ ಬಳ.
ನಾನು ಇದು ಪೂರ್ತಿ ಉಲ್ಟವಾಗಿ ಕೇಳೇಳ ಪಡ್ತಾ ಇದ್ದೇನೆ. ನಾನು ಎಷ್ಟು ಹೊಸತ ಒಲಯಾಗ ಹೋಗ್ದಾರೆ ಅಲ್ಲಿ ಹುಡುಗಿಯರು ಹುಡುಗರು ಹುಡುಗಿಯರು ಏನ ಅಂನೊತಾರೆ ಅಂದ್ರ. ನಮ್ಮ ವಸತಿ ವಲಯದಲ್ಲಿ ಊಟ ಸರಿಗಿಲ್ಲ ರೊಟ್ಟಿ ಅನ್ನೋದು ಒಂದು ಕಲ್ಲು ತರ. ಲೇ ನಂದು ಬಾಲ್ ತರ ಆಗಿರ್ತದೆ ಚಂಡು ತರ ಆಗಿರ್ತದೆ ರೊಟ್ಟ. ಟೇ ನಂತರ ಒಂದು ಪ್ಲ್ಯಾಸ್ಟಿಕ್. ಪ್ಲಾಸ್ಟಿಕ್ ತರ ಜೋಳಿತೆ ಬೀಳ್ತಿದೆ ಅಂತ್ರೆ ನಿಮ್ಮ ಹಾಸ್ಟೇಲ್ ಏನು. ತಿಂಡಿ ಚೊಲಾಗ ಆರ್ತ ಅನ ತರ ನೀವ್ ಹೇಳ್ತಾ ಇದತರಾ. ಕೆರೆ ಒಂದು ನಿಜವಾಗ್ಲೂ ನಿಮ್ಮ. ವಸತಿ ವಲಯದಲ್ಲಿ ಕೆಲ್ಸ ಮಾಡೋರು. ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ. ಹ ಅಡಗೆವನ್ನು ಮಾಡ್ತಾರೆ ಯಾರು ಉತ್ತಮದಲ್ಲಿ ಮಾಡ್ತಾರೆ.
ನಮ್ಮ ವಸತಿ ನಿಲಯದಲ್ಲಿ ಸ್ವಚ್ಛ ಅಂದ್ರೆ ಈ. ಅಡುಗೆ ಮಾಡುವವರು ಸ್ವಚ್ಛ ರೀತಿಯಿಂದ ಇರ್ತಾರೆ ಸ್ವಚ್ಛ ರೀತಿ ವತಿಯಿಂದ ಎಲ್ಲ ಪಾತ್ರೆಗಳನ್ನು ತೊಳೆದು ಸ್ವಚ್ಛೇ ತರ. ಎಲ್ಲಾ ಧಾನ್ಯಗಳನ್ನು ತಳೆದು ಎಲ್ಲ ಪ್ರಸ ಅವುಗಳಗಳನ್ನು. ಪುಡಿಗಳನ್ನಾಗಿ ಮಾಡಿ ಒಳ್ಳೆ ತರಹದ ಈಗ ರುಚಿಕರವಾದ ಅಡಿ. ಅಡುಗೆಯನ್ನಮಾಡಿ ನಮ್ಮಗೆ ಎಲ್ಲಾ ತರದ. ಎಲ್ಲಾ ಎಲ್ಲಾ ಹುಡು ಎಲ್ಲಾ ವಿದ್ಯಾರ್ಥಿಗಳಿಗೆ ಅದನ್ನು ಅಂಚುತ್ತಾರೆ ಆ..... ಸಿಹಿ ತಿಂಡಿಯು ಯಾವುದೇ ಆಗಲಿ ಬಹಳ ರುಚಿಕರವಾಗಿರುತ್ತ. ತ್ತೆ ಅದನ್ನು ಸೇವಿಸಲು ನಾವು ಪುಣ್ಯ ಮಾಡಿರಬೇಕು ಆ ತರಹದ. ತಿಂಡಿ ತಿನಿಸುಗಳನ್ನು ನಮ್ಮ ವಸತಿ ನಿಲಯದಲ್ಲಿ ಕೊಡ್ತಾರೆ.
ಅಲ್ಲ ಸ್ವಲ್ಪವು ಸ್ವಲ್ಪ ಜಗದಲ್ಲಿ ಸ್ವಲ್ಪ. ಮ್ಮ್ ವಸತಿ ವಿಲಯದಲ್ಲಿ ಏನ್ ಇರ್ತದಿ ತಿಂಡಿ ಬೇಸಾಗಿರ್ತದೆ. ಆದರೆ ತಿಂಡಿದಲ್ಲಿ ಹುಳ ಅವ್ ಕೂದಲ ಮತ್ತ ಅಂತ. ಅಂತ ವಸ್ತುಗಳನ್ನು ಬಿಳ್ತ್ತಾರೆ ಆತರ ನಿಮ್ಮ ಹಾಸ್ಟ್ದಲ್ಲಿ ಕಂಡು ಬರ್ತೖತೆ ಇಲ್ಲ. ಬೇಸಾಗಿ ಇರ್ತದೆ ಚಲೋ ಆಗೆ ಇರ್ತದೆ.
ನಮ್ಮ ಹಾಸ್ಟೆಲದಲ್ಲಿ ಅಂತವು ಕಂಡು ಬರುತ್ತದೆ ಅಂದ್ರೆ ಯಾವುದೇ ಆಗಲಿ. ಎಲ್ಲವೂ ಅದನ್ನು ಪೂರ ಉ ಟೊ. ಒಟ್ಟಾಗಿ ಎಲ್ಲಾ ತೀರಿಯಿಂದ ಕರೆಕ್ಟಾಗಿರ್ತ್ತಂತ. ತಂತ ಹೇಳಲ್ಲು ಆಗೋದಿಲ್ಲ ಯಾಕಂದರೆ ಒಂದಾನೊ ಒಂದು ರೀತಿಯಲ್ಲಿ ಅದು ತಪ್ಪಾಗಿರುತ್ತದೆ. ಹೇಗೆಂದರೆ ಮೊನ್ನೆ ನಮ್ಮ ಸಾಂಬಾರಿನಲ್ಲಿ ರೇಷ್ಮೆ ಹುಳುಗಳು ಕಂಡು ಬಂದಿತ್ತು. ಅದೇ ರೀತಿ ಒಂದು ಸ.
ಇದು ಇದು ರೇಷ್ಮಾ ಹುಳ. ಸಂಬಾರದಲ್ಲಿ ಕಂಡು ಬರೋದು ಟಿ ವಿ ನೈನ್ ಕನ್ನಡ ಎಂಬ ನ್ಯೂಸ್ನಲ್ಲಿ. ಸುದ್ದಿ ಬಂದಿತ್ತು ಕೇಳಪುರದಲ್ಲಿ ಇಲಾಗಿದೆ ಹಾಗೂ ಚ ಹಲವಾರ ನ್ಯೂಸ್. ಪೇಪರ್ ನಲ್ಲಿ ಈ ಸುದ್ದಿವನ್ನು ಹಾಕಲಾಗಿದೆ. ನಿಮ್ಗೆ ತಿಳೆದೆ ಯದ ತಿಯಳದ. ನನ್ನ ಮೂಲಕ ನೀವ್ ಈ ಅ. ಈ ಮಾತನ್ನು ಕೇಳಿಪಟ್ಟಿರ ನೀನು ಮೊದ್ಲು. ಬೇರೆ ಕಡೆಯಲ್ಲಿ ಕೇಳಿದೆ.
ನಾನು ದೂರಾ ದೂರವಾಣಿ ಅಂದ್ರೆ ದೂರ ದರ್ಶನದಲ್ಲಿ ನೋಡಿದ ಪ್ರಕಾರ ಎಲ್ಲಾ ಪತ್ರಿಕೆಗಳಲ್ಲಿ ಈ ಈ ಉ ಈ ವ್ ಪದವನ್ನು ಬಳಸಿದ್ದರೆ ಏನೆಂದರೆ ವಸತಿ ನಿಲಯದಲ್ಲಿ ಆಹಾರ ಮಾಡುವಾಗ ಆಹಾರದ ಜೊತೆ ರೇಷ್ಮೆ ಹುಳು ಕಂಡು ಬಂದಿದ್ದು ವಿದ್ಯಾರ್ ದ್ಯಾರ್ಥಿ ಗಳ ಆರೋಗ್ಯ ಯಾವ ರೀತಿ ಇದೆ ಎಂಬುದು. ಅವರ ಚರ್ಚೆಯಾಗಿತ್ತು ವಿದ್ಯಾರ್ಥಿಗಳು. ಆರೋಗ್ಯವಾಗಿದ್ದಾರೆ ಇಲ್ಲ ವಿದ್ಯಾರ್ಥಿಗಳು ಆರೋಗ್ಯ ಸಮಸ್ಯೆದಿಂದ ಕಷ್ಟಪಡು. ತಿದ್ದಾರೆ ಎಂದು ಬಹಳ ದೂರವಾಹಿನಿ ದೂರದರ್ಶನದಲ್ಲಿ ಬಹಳ.
ಹೌದು ನೀವು ಊಟದನ್ನೂ ಊಟ ಹೇಗೆ ಇರ್ತದೆ ಅಂದ್ರೆ ಸುತ್ತಮುತ್ತಿನ ಇದು ಅಹ್ ಪರಿಸರ ಬೇಸಿದರೆ ಊಟ ಬೇಸ ಆಗತ್ತ. ತ್ತದೆ ಇವಾಗೇ ನೋಡಿ. ಮ್ಯಾಲೆ ಎಷ್ಟು ಚಂದ್ರ ಚಂದ್ರ ನೋಡಿ ಎಷ್ಟು ಸುಂದರವಾಗಿ ಕಾಣತ್ತಾನೆ ನಕ್ಷತ್ರ ನೋಡಿ. ನೋಡಿ ನೋಡಿ ಇದು ಜಗತ್ತು ನೋಡಿ ಏನು ಮಸ್ತ ಕಾಣತತ್ಯೆ ಗಿಡಗಳ್ ನೋಡಿ.
ಹಾ ಅ ಈ ರಾತ್ರಿ. ರಾತ್ರಿ ಸಮಯದಲ್ಲಿ ರಾತ್ರಿ ಸಮಯದಲ್ಲಿ ಆಕಾಶವೂ ಆ ತುಂ ಚೆ ಇದು ಚೆ ನಕ್ಷತ್ರಗಳನ್ನು ಎದೆ
ಯಾ ಆಕಾಶ ನನ್ನ ಸ್ನೇಹ ನ ಸ್ನೇನದ ಆಕಾಶ ಯಾ ಪರಿವಾರ ಇದು ಆಕಾಶ ಆಕಾಶ ನನ್ಗೆ ಏನಾ ತಿಳಿಯ್ಕೆ ಮತ್ತೆ ನನ್ನ ಸ್ನೇಹದ ಗೆಳೆಯಾದ ಸಹಪ ತಿನ್ನದ ಅವನ ಹೆಸರು ಆಕಾಶ ನಾನು ಏನ್ಂತಿ ಪೂಣ್ಯ ಈ ಆಕಾಶ ಸುಂದರವಾಗಿದಾನೆ ಅಂತೇಳಿ ನಾನು ತಿಳಿಯಪಟ್ಟಿರೆ. ನೀವು ಪರಿಸರ ಆಕಾಶದ ಬಗೆ ಮಾತನಾಡಕ್ಕಾತ್ತಿರ ನನ್ನನ್ನು ಶ್ಷಮಿಸಿ ಬಿಡಿ.
ಪರಿಸ ಹ ಹ್. ಪರಿಸರದ ಪರಿಸರವು ನಕ್ಷತ್ರಗಳು ಹೇಗೆ ಮಿಂಚುತ್ತವೆ ನೀವು ಕೂಡ ಕಂಡಪಟ್ಟಿ. ಬಹಳಷ್ಟು ಸುಂದರವಾಗಿದ್ದೀರಾ ಬಹಳ ಮೀಿಸುತ್ತೀರಾ ನೀವು ನಿಮ್ಮನ್ನು ನೋಡಿ ಎಲ್ಲರೂ ನಿಮ್ಮನ್ನು ಇಷ್ಟ ಪಡ್ತಾರೆ ಆತರ ನೀವು ಸುಂದರವಾಗಿದ್ದೀರಾ.
ಯಾರು ಯಾರ ಯಾರ್ ಬಗ್ಗೆ ಮಾತಾಡ್ತಿದ್ರೆ ನೀವು.
ನಾನು ನಿಮ್ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೇನೆ.
ನನ್ನ ನನ್ನ ಮಾತುಗಳನ್ನು ನಿಮ್ಗೆ ಕೇಳ್ತಿದ್ದಾರೆ ಇಲ್ಲಿ ನಿನ್ನ ನಿಮ್ಮ ಭಾಗದಲ್ಲಿ ನೋಡಿ ಚರಂಡಿ ಇದೆ ಚರಂಡಿ ನೋಡಿ. ಎಷ್ಟು ನೀರವನ್ನು ವೇಸ್ಟ್ ಮಾಡ್ತಾರೆ ಚರಂಡಿ ನಮ್ಮ ಶಿಕ್ಷಕರು ಒಂದು ಪಾಠ ಹೇತಿದರು ಈ ಚರಂಡಿ ನೀರನ್ನು ಮತ್ತೆ ಉಪಯೋಗಿಸಿ ನಮ್ಗೆ ಮನುಷ್ಯರಿಗೆ ಕೊಡಿದ್ದಾರೆ. ನಾವು ಬುದ್ಧಿವಿಲ್ಲದಂದ್ರೆ ಅದ ಚರಂಡಿಿನಲ್ಲಿ ನೀರ್ ವೇಸ್ಟ್ ಮಾಡೋದು. ಮತ್ತೆ ಅದರಲ್ಲಿ ಎಲ್ಲಾ.
ಎಲ್ಲ ತರಹದ.
ಅಹ ಚಟುವಟಿಕೆಗಳ ಹೊಲಸ ಹೊಲಸ ಪದಾರ್ಥಗಳನ್ನು ಅದರಲ್ಲ ಮಾಡ್ತ ಎಷ್ಟಷ್ಟು ನಾವನ್ನು ಇವು
ಎಷ್ಟೋ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು. ಪಕ್ಷಿಗಳು ಎಲ್ಲಾ ಸೂಕ್ಷ್ಮ ಜೀವಿಗಳು ನಾವು ಮಾಡುತ್ತಿರುವ. ರಾಸಾಯನಿಕ ರಾಸಾಯನಿಕ. ಪಕ್ಕಗಳು ಅವು ನೀರಿನಲ್ಲಿ ಸೇರಿಕೊಂಡು ಕಂಡ ಬಹಳಷ್ಟು ಸೂಕ್ಷ್ಮ ಜೀವಿಗಳು ಸಾಯ್ತೇವೆ ಅಂತ ಕೇಳ್ಪಿಟ್ಟಿದ್ದೇನೆ ನಾನ್.
ಹೌದು ಹೌದು ನೀವ್ ಹೇಳ್ತಿದ್ದೆ ಸರಿದಾಗಿದೆ. ಆದರೆ ನಾವು ನೀರನ್ನು ಕಾಪಾಡಬೇಕಾಗುತ್ತದೆ ನಾವು ಈ ಕಾಲದಲ್ಲಿ ನೀರನ್ನು ಬರಗಾಲ ನೋಡಿದರೆ ನಮ್ಮ ಮುಂದಿನ ಪೀಳಿಯ ಮಕ್ಕಳಿಗೆ ಎಷ್ಟು ಬರಗಾಲ ಬರಬಾರದು. ನೀವು ಸ್ವಲ್ಪ ತಿಂಕ್ ಮಾಡಿ ನೋಡಿ ಸ್ವಲ್ಪ ಯೋಚಿಸಿ ನೋಡಿ.
ಈ ಇವಾಗ ನೀ ನೀವು ಇವಾಗಲೇ ನೋಡಿ. ಇವಾಗ ಅವಾಗ ಈ ಈ ಆಗಲೇ ಇವಾಗ ಮಳೆಗಾಲ ಚೆಲುವಾಗಿ. ಎರಡು ತಿಂಗಳ ಸಮೀಪ. ತಪ್ಪತ್ತು ಇನ್ನಾದರೂ ಇನ್ನುೂ ಇನ್ನವರೆಗೆಾದರೂ ಒಂದಿಟು ಮಳೆ ಇಲ್ಲ ಆದ್ದರಿಂದ ನಾವು ಇದನ್ನು
ಸ್ವಲ್ಪ ಸ್ವಲ್ಪ ಬಂದಿದೆೆಯ. ಮಳೆ ಬಂದಿದೆ ನಾನು ಕಂಡ ಪಂಡಿತನೇ ಸ್ವಲ್ಪ ಸ್ವಲ್ಪ ಸ್ವಲ್ಪ ಬಂದಿದ್ದೆ.
ಸ್ವಲ್ಪ ಸ್ವಲ್ಪ ಬಂದಿದ್ದು ಮಳೆ ಅಂತ ಕಂಡಿರ ಪರಿಗಣಿಸಲಾಗುವುದಿಲ್ಲ ಯಾಕಂದ್ರೆ ಮಳೆಗಾಲದಲ್ಲಿ ನಿರಂತರ ಹ
ಬಂದ್ರನು ಮಳನೆ ನೀವು ಮಾತಾಡಲು ತಪ್ಪ ಮಾತಾಡತೀನಿ. ನೀವು ಏನ ಎರಡು ತಿಂಗಗಳ ಆಯ್ತು ಅಂದ್ರೆ ಇದು ತಪ್ಪ ಇದು ಸ್ವಲ್ಪ ಬಂದಿದೆ. ಅಂದ್ರೆ ನೀ ಏನ್ ನಡ್ಬೇಕಾಗಿತ್ತು ಎರಡ್ ತಿಂಗಳಾಗಿ ಅತಿ ಅತಿ ಉತ್ತಮವಾದ ನೀರು ಮಳೆ ಬಂದಿಲ್ಲ ಅಂತ ಹೇಳ್ಬೋತ ಇತ್ತು ನೀ ತಪ್ಪ.
ಹೌದೌ ಹೌದು ತಪ್ಪು ಹೇಳ್ತೇನೆ. ಮಳೆ ಆದ್ರೆ ಮಳೆಗಾಲದಲ್ಲಿ ಮಳೆ ಮಳೆಯು ನಿರಂತರವಾಗಿ ಬರು ರ್ಬೇಕು ಈ ತರ ಮಳೆ ಬಂದರೆ ನಮ್ಮ ನಮ್ಮ. ನಮ್ಮ ಹತ್ತಿ ಬೀಜಗಳು ನಾವು ಆರು ಎಕರೆ ಹೊಲದಲ್ಲಿ ಹತ್ತಿ ಬೀಜಗಳನ್ನು ಹಾಕಿದ್ದೇವೆ. ಆ ಆರು ಎಕರೆದ ಅತ್ತಿ ಬೀಜಗಳು ಪೂರಾ ಸರ್ವನಾಶವಾಗಿವೆ ಅತ್ತಿ ಬೀಜಗಳು ಸರಿಯಾಗಿ ನಾಟನೇ ಆಗಿಲ್ಲ. ಆದ್ದರಿಂದ ಹತ್ತಿ ಬೀಜಗಳನ್ನು ನಾವು ಮತ್ತೆ ಅದನ್ನ ಕೆಡಿಸ ಮಸದು ಹೊಸ ಬೀಜನ್ನ ಹಾಕ ಹಾಕೋಬೇಕಂದ್ರೆ ಮಳೆನೇ ಬರುತ್ತಿಲ್ಲ ಇನ್ನುವಗಾದರು.
ಅಂದರೆ ನಿಮ್ಮ ಹೊಲದಲ್ಲಿ ಕಾ ಕಾಲುವೆ ಬಾವಿ ಬೋರ್ವೆಲ್ಲ ಈ ತರ ಇಲ್ಲವೇ ನೀವು ಪತಿಪೂರ್ಣವಾಗಿ ಮಳೆಯ ಮೇಲೆ ಇದು ನಿಮ್ಮ ಎಲ್ಲ ನೀರು ಸಲಾಗಿ ಮಳೆ ಮೇಲೆ ಡಿಪೆಂಡ್ ಆಗಿದೆ.
ನಾವು. ಮಳೆ ಮಳೆಗಳ ಮೇಲೆ ಏನು ಪರಿ ಅವಲಂಬಿತವಾಗಿಲ್ಲ. ಮಳೆ ಅ್ರ ನಂದ್ರೆ ನಮ್ಮ ಮಳೆ ಅಂದ್ರೆ ಈಸದ ನಮ್ಮಲ್ಲಿ ಕಾಲುವೆಗಳಿವೆ ಆ ಕಾಲುವೆಗಳಲ್ಲಿ. ನೀರು ಬಿಟ್ಟಿಲ್ಲ ಡ್ಯಾಮ್ನಂದ ನೀರನ್ನು ಬಿಡುಗಡೆ ಮಾಡಿಲ್ಲ ಏ ಯಾಕೆಂದ್ರರೆ ಡ್ಯಾಮ್ ನಲ್ಲಿ ಸಂಗ್ರಹದ ನೀರಿನ ಸಂಗ್ರಹಣೆ ಬಹಳ ಕಡಿಮೆ ಇದೆ. ಆದ್ದರಿಂದ ಕಾಲುವೆಗಳಿಗೆ ನೀರನ್ನು ಬಿಡಲಾಗಿಲ್ಲ. ಆದ್ದರಿಂದ ಕಾಲುುವಗಳಿಗೆ ನೀರಿ ಇರಲಾರದ ಕಾರಣ ನಾವು ಹೊಲಕ್ಕೆ ನೀರು ಬಿಟ್ಟು. ಹತ್ತಿ ಬೀಜನ್ನು ಉಊರುದು ಆಗಿಲ್ಲ ಆದ್ದರಿಂದ ನಾವು ಮಳೆಗಾಲದ ಮಳೆ ಮಳೆಯ ಮೇಲೆ ಬಹಳ ಅವಲಂಬಿತವಾಗಿದ್ದೇವೆ.
ಹೌದು ಇದು ಈ ಈಗೀಗ ಹೊಸ ಹೊಸ ಹೊಸ ಶಾಲ ಕಡೆ ಇಲ್ಲ ಕಾಲಜ ಕಡೆ ಇಲ್ಲ ಕೃಷಿ ಕನ್ನಡ ಸಂಘ ಎಂಬ ಸಂಘ ತಂದಲಾಗಿದ್ದ ಹೊಸದಾಗಿ ಏಕಂದರೆ ಈ ಬೇರೆ ಬೇರೆ ಸ್ಟೇಟ್ಲಿಂದ ಹುಡ್ಗರು ನಮ್ಮ ಕರ್ನಾಟಕ ಸ್ಟೇಟಿಗೆ ಬಂದಗ ಅವರಿಗೆ ಕನ್ನಡಾ ಹಾ ಭಾಷೆದ ಬಗ್ಗೆ ತಿಳಿಯಲಿ ಅಂದು ಈ ಸಂಘವನ್ನು ಮಾಡಿದ್ದಾರೆ ಈ ಸಂಘದ ಬಗ್ಗೆ ನಿಮ್ಗೆ ಸ್ವಲ್ಪ ಮಾಹಿತಿ ಇದೇನಾ ಇಲ್ ಇಲೋ ಹಲೋ ನಿಮ್ಮ ಮಾತು ನಂಗೆ ಕೇಳಲ ಆಗೈತೆ ಹಲೋ ಹಲೋ ಕಾಶಿನಾಥ್ ಅವರೇ ಹಲೋ ಹಲೋ ಹಲೋ ಕಾಶಿನಾಥ್ ಹಲೋ ಕಾಶಿನಾಥ್ ನಿಮ್ಮ ಮಾತಾ ನಮ್ ನಮಗೆ